ಹಲೋ ಸರ್ ಕೇಳ್ತಾ ಹಲೋ
ಹಲೋ
ಹಲೋ ಕೇಳುತ್ತಾ
ಹ್ಮ್ ಕೆಲ್ಸತ ಇದೆ ಎಲ್ಲಿಂದ ಮಾತಾಡ್ತಾಿದ್ದೀರಾ ನಾವು ಹಗ ಕಾಲೇಜ್ ಹೋಗಿದ್ರು ಇವಾಗ ಕೊರಿಮೆಸ್ತಳಿ
ಹಾ ಹಾ ಸರಿ ಸರಿ ನಾವು ಆ ಸುಮಸ್್ತಾ ಇದ್ದೀವಿ
ಸರಿ ಸರಿ ನಿಮ್ದು ಕಾಲೇಜು
ಕಾಲೇಜಿಗೆ ಸೇರ್ಬೇಕಾ. ಹ್ಮ್ ಇಲ್ಲ. ಮುನ್ನೆಲ.
ಹಾ.
ಸೋಮವಾರ ಸೇರ್ಬೇಕು ಹಾ ಆಗಿಲ್ಲ ಅವನು. ಹಯ ಆಗ್ಬೇಕ ಹ್ಮ್ ಹಾ ಆಯ್ತಾ ನಿಮ್ದ.
ಹ್ಮ್ ಆಯ್ತು ಬ್ರ. ಆಮೇಲೆ ಏನ್ ಸಮಾಚಾರ.
ಎಲ್ಲಾ ನೀವ ಯರ್ಬೇಕ ಕುರಿ ಎಷ್ಟಿದ್ಯಾ.
ನಮ್ದೇನೊಂದ್ ಮೂವತ್ತ ಐದ್ ಐ್ತೆ.
ಹ್ಮ್ ಹ್ಮ್. ನಮ್ದು ಒಂದು ಎಂಟ ಇದೆ.
ಎಂತ ಅಷ್ಟ. ಆಾಡು ಎಷ್ಟಾಗಗ್ತೀರಾ.
ಒಂದ್ ದಿವಿಸ ಎ ಇಟ್ರು ಅಷ್ಟೆ.
ಹ. ಬೆಳಗ್ಗೆಜೆಏ ಎಲ್ಲ ಬೇರೆ ಬೆಳಗ್ಗೆ ಮತ್ತೆ. ಸ.
ಬೇರೆ ಬೆಳಗ್ಗೆ ಮಾತ್ರ.
ಹೌದಾ.
ಐದ್ಸು ಏಳ್ ಲಿಟ್ರ ಕೊಡುತ್ತೆ.
ಹಾಂ. ಆಮೇಲೆ.
ಕುರಿ ಏನಾದ್ರರು ಕೊಡೋದಿದ್ಯಾಾ.
ಎಲ್ಲಾ ಕೊಡ್ಬಿಟ್ಟು ಇವಾಗ. ಬೇಸಗೆ ಅಲ್ವಾ ಎಲ್ಲ ಸತ್ತೋಯ್ತು ಸುಮಾರು ಇದ ನಡಿಯಕ್ ಆಗ್ತಿ ಅದಕ್ಕೆ ಎಲ್ಲ ಕೊಟ್ಬಿಡ್ವಿ. ಮರಲ್ಲ.
ಹ್ಮ ಹ ಎಷ್ಟು ಕೊಟ್ರಿ ಹ. ಎಷ್ಟ ಕೊಟ್ರಿ.
ಏನೆಲ್ಲ ಸಹಾಯ ತರ ಆಗ್ಬಿಡ್ತು ಎಲ್ಲಾ ಸಾವಿರದ ಐನೂರು ರೂಪಾಯಿಾಬಿಡ್ರಿ.
ಹಾ ಹಾ ಹ್ಮ ಹಾ. ಇಲ್ಲಿ ನಮ್ ಕಡೆನು ಎಲ್ಲ ಸಹತ. ಹ್ಮ್ಮ್. ಹ್ಮ್ ಏನ್ ಮಾಡದ.
ಎಲ್ಲಿ ಮಳೆನ ಇಲ್ವಲ್ಲ ಇವಾಗ ಒಂದ್ವಲ್ಪ ಹೋಗಿದೀವಿ.
ಒಂದ್ೆರಡು ಮಳೆ ಬಿದ್ದಿದೆ ಅಷ್ಟೆ. ಅದ ಯತ್ಕ ಆಗುತ್ತೆ. ತ್ತೆ
ನಿಮ್ಮೂರು ಕಡೆ ಮಳೆ ಅಲ್ವಾ
ಹ್ಮ್ ಹ್ಮ್ ಎಲ್ಲಿ ಮಳೆ ಇಲ್ಲ ಒಂದ್ೆರಡು ಮಳೆ ಬಿತ್ತು ಅಷ್ಟೆ ಹ್ಮ್ ನಿಮ್ಮೂರ್ ಕಡೆ
ನ ಮಗ ಅಷ್ಟೇ ಒಂದ್ ಎರಡು ಮೂ ಮಳೆ ಬಕ್ಕ ಅಷ್ಟೇ ಇವತ್ತಲ್ಲ ಬರಂಗೈತೆ ಬಂದೇಲ್ಲ ಬೇರೆ ಗುಡುಕು ಮಿಂಚು ಹ್ಮ್.
ಹ್ಮ್ ನಮ್ ಕಡೆ ನಂಗೆ ಮೋಡ ಹಾಕಿದೆ
ಇವತ್ತು ಎಲ್ಲಿ ಹೋಗಿದ್ರಿ ಕೆಲ್ಸ
ಇವತ್ತ ಏನಿಲ್ಲ ಕೆಲ್ಸ ಸುಮ್ಮನೆ ಮಳಗಿದೆ.
ಫಂಕ್ಷನ್ ಯಾವ್ದೇ ಇಲ್ವಾ.
ಹಾ ಒಂದ ಫಂಕ್ಷನ್ಗೆ ಹೋಗ್ಬಿಟ್ಟು ಬಂದೆ ಮದಾಗೆ.
ಯಾರ್ಯಾರು ಹೋಗಿದ್ರಿ.
ನವುನು ಒಂದ ದೊಡ್ಡಪ್ಪಾ.
ಫ್ರೆಂಡ್ಸ್ ಎಲ್ಲ ಬಂದ್ರ.
ಹಾ ಬಂದ್ರು ನಾವ ಹೋಗ್ಬಿಟ್ಟು ಬಂದ್ಮೇಲೆ ಬಂದ್ರು.
ಏನ್ ಫಂಕ್ಷನ್ ಫುಲ್ ಜ್ವರ. ಎಲ್ಲ ಫುಲ್ ್ರೆಶಾ.
ಇಲ್ಲ ಸುಮಾರು.
ಜಾಸ್ತಿ ಬಂದಿದ್ರ ಕಡಿಮೆ ಓಟ ಏನಲ್ರು
ಊಟ ಒಂದ್ ಎಂಟ ಐಟಮ್ ಮಾಡಿದ್ರು ಚೆನ್ನಾಗಿತ್ತು ಊಟ ಎಲ್ಲ ಚೆನ್ನಾಗಿತ್ತು ಹ್ಮ್
ಸರಿ ಸರಿ ನಾವು ನೈಟ್ ಹೋಗಿದ್ವಿ ಫಂಕ್ಷನ್ಗೆ ಮದ್ವೆಗೆ ಬೆಳಿಗ್ಗೆ ಎಕ್ಸಾಮ್ ಇತ್ ಹಾ ಅದಕ್ಕೆೇ ಹೋಗಿಲ್ಲ
ಏನ್ ಬರ್ದ್ ಬಿಟ್ರಿ ಎಕ್ಸಾಮ್
ಬರ್ದ್ವಿ ಇವತ್ತು ಬೇರೆ ಮದ್ವೆಗೆ ಹೋಗ್ಬಿಟ್ಟು ನಿದ್ದೆ ಇಲ್ಲ
ಹಾ
ಅದ ಹಂಗೆ ಬರ್ದಿಕ ಎಕ್ಸಾಮ್ ಅಲ್ಲೇ ನಿದ್ದೆ ಬರ್ತದೆ
ಹ ಅಷ್ಟೇ ಏನು ಮಾಡಕ್ ಆಗಲ್ಲ ಎಲ್ಲಾ ಜಾಲಿನೇ ಹ್ಮ್
ಹೆಂಗೋ ಒಂದ್ ಇಪ್ಪತ್ತೊಂದ್ ಪೇಜ್ ತುಂಬ್ಸಿದಿವಿ ಪೇಜ್ಗೆ ಎರಡು ಮಾರ್ಸಾದ್ರು ಪಾಸ್ ಆಗಬಿಡ್ಬೇಕ್ರ ಇಪ್ಪತ್ನಾಲ್ಕಗೆ ಪಾಸ್ ಹಾ
ಸರಿ ಸರಿ
ನೀವ ಎಲ್ ಸೇರಿದ್ದೀರಾ ಕಾಲೇಜು
ನಾವು ಆನೂರ್ ಕೊಳ್ಳೆಗಾಲ
ಕೊಳ್ಳೆಗಾಲ ಯಾವ್ದ ಕಾಂಬಿನೇಷನ್ ತಗೊಂಡಿದ್ದೀರಾ
ಬಿ ಬಿ ಎ
ಹೌದಾ ನಾನು ಬಿ ಬಿ ಎ ತಗೊಂಡಿದ್ದೀನಿ
ಹಾ ಹಾ ಏನ್ ಫುಲ್ ಟಫ್ನ ಈಜಿಯಾ
ಹೋ ಸ್ವಲ್ಪ ಪ್ರಾಬ್ಲಮ್ ಒಂದ್ ಎರಡು ಪ್ರಾಬ್ಲಮ್ ಪೇಪರ್ ಬರ್ತದೆ ಮಿಕ್ಕಿದೆಲ್ಲ ಸ್ವಲ್ಪ್ ಈ ದಿನ ತೆಯತ್ ರಿ ಐತೆ ಓದ್ರೀ ಇದಿನಿ ಆದ್ರೆ ಬಿಬಗೆ ಒಫುಲ್ ವ್ಯಳಯೂ ಇದೆ ಓದ್ಬಿಟ್ರಿ ಚೆನ್ನಾಗಿ ಕೆಲ್ಸಾನು ಸಿಗುತ್ತೆ ಬೇರೆ ಕಡೆಲ್ಲ ಹೋದ್ರೆ
ನಾನು ಏನು ಒಂದ್ ವರ್ಷ ಓದ್ತೀನಿ ಆಮ್ಯಕ್ ಬ್ಲಲೆ ಏನ ಬೇರೆ ಕೆಲ್ಸ ಹೋಗ್ತೀನಿ
ಡಿಗ್ರಿ ಕಂಪ್ಲೀಟ್ ಮಾಡ್ಕೊಳ್ಳಿ ಹಂಗೆ ಡಿಗ್ರಿಗ್ ಹೋಗ್ಕೊಂಡ್ರೆ ಒಂದೊಂದ್ ವಾರ ರಜಾ ಆಗಬೇಕ್ ನೋವೇ ಇಂಟರ್ನೆಟ್ಸ ಆ ತರ ಕೊಟ್ಬಿಡ್ ಇದಾರೆ ನಮ್ ಕ್ಲಾಸ್ ದು ಹುಡ್ಗರ ಹಂಗೆ ಅರ್ಧ ದಿನ ಬರ್ತಾರೆ ಅರ್ಧ ಅರ್ಧ ದಿನ ಬರಲ್ಲ ಹಂಗೊಟಗ್ರಿ ಮುಗಸ್ಕೋಬಿಟ್ರು
ಸರಿ ಸರಿ
ಇವತ್ತೊಂದು ಹುಡುಗಿ ನಮ್ಮೂಊರಿಂದ ಕರ್ಕೊಂಡೋಗಿ ಕೊಲೆಗಳಲ್ಲ ಸೇರ್ತೀನ ಅಂದ್ರು
ಹಾ
ತಗೊಂಡೋಗಿ ಸೇರ್ತವಿ
ಹೆಸರು
ಎಸ್ಡಿಕೆ ಕಾಲೇಜ್ ಅನ್ಬಿಟು ಗರ್ಲ್ಸ್ ಕಾಲೇಜ್
ಹಾಂ ಹಾಂ ಅವ್ರ್ ಹೆಸ್ರು
ನಾಳಿನ ಅಂತ ನಿಮ್ಗೆ ಗೊತ್ತಿರ್ಬೇಕು.
ಹಾ
ಬಂದರು ಕಳಜ್ ಸೇರ್ತೀನ ಅಂದಬಿಟ್ಟು ಹ ಆಮೇಲೆ ಅಲ್ಲಿ ಸೇರಿಸ್ಬಿಟ್ಟು ಆ ನಾಳೆ ಹೋಗಿ ಅಡ್ಮಿಷನ್ ಆಗ ಬರ್ತೀನಂದ್ರು ನಾಳೆ ಪೀಸ್ ಕಟ್ಬೇಕು
ಹಾ ಎಷ್ಟು ಫೀಸು
ಸಾವಿರದ ಐನೂರು ಗೌರ್ಮೆಂಟ್ ಕಾಲೇಜು
ಹಾ ಹಾ
ಹಾಸ್ಟೆಲು ಆಮೇಲೆ ಹಾಸ್ಟೆಲು ಸಪರೇಟು ಅಲ್ಲಿ ಕೋರ್ಟಿಯಿಂದ ಅಂಬೇಡ್ಕರ್ ಸ್ಟ್ಯಾಚ್ಯುನ ಬೆಂಗ್ಗಳೂರು ರೋಡ್ ಆದ್ರ ಕೆಳಗಡೆ ಅಂಬಾಸ್ ಕೆ ಸ್ಟು ಪಾ ಈ ತರ ಒಂದು ಬಿಲ್ಡಿಂಗ್ ತರ ಅದೇ ಕಾಲೇಜ್
ಹಾ ಹಾ
ಅವರು ಏನಾದ್ರು ಬರ್ಬೇಕು ಯಾಕಂದ್ರೆ ಸಂತೋಷ್ ಯಾವ್ ಕಾಲೇಜ್ ಅಂತ ಕೇಳಿದ್ರು ನಮ್ ಕಾಲೇಜು ಅಂತ ಹೇಳ್ದ ಸರಿ ಏನಾದ್ರು ಡೈಲಿ ಬಂದ್ರೆ
ಹಾ ಹಾ ಸರಿ ಸರಿ
ಅವ್ರಮ್ಮಂಗಗೆ ಹೇಳ ತೇವರು
ಹಾ ಹಾ
ಬಂದ್ರೆ ನೋಡಿ ಕರ್ ಕರ್ಕೊಂಡ್ ಬಂದ್ಬಿಡಿ ನೀವು
ಅವನ್ ತಮ್ಮಾ ಬರ್ತಾನಲ್ಲ
ಅವನ್ ತಮ್ಮ ಎಲೆಮಳ
ಹ ಹ ಹು ಮುಗಿದಿಲ್ವಾ ಅವನ್ಗೆ
ಅವಣ ಇವಾಗ ಒಂಬತ್ತನೇ ಕ್ಲಸ ಇನ್ನೇನೆ ಮುಗಿಯದೆ ಅವರು ಮೈಸೂರು ಹೋಗಿ ಇವು ಆಾಸ್ಟ್ರಲ್ ಇ ಅಂದ್ಬಿಟ್ಟು
ಹ್ಮ್
ನನ್ನ ಕೇಳರಿ ಎಲ್ಲಿ ಚೆನ್ನಾಗಿದೆ ಅಂತ ಕೊಳೆಗಾಲದಲ್ಲಿ ನಾನ ಕಾಲೇಜ್ ಹೇಳ್ತೆ ಹೌದ ಗೌರ್ಮೆಂಟ್ ಬೈಕ್ಂತ ರು ಗೌರ್ಮೆಂಟ್ ಅತೆ ಬಂದ್ರು.
ಹಾ.
ಅಪ್ಲಿಕೇಶನ್ ಫಿಲ್ ಮಾಡವ್ರೆ ನಿಮಥರ. ಹ. ಮಿಷನ್ ಆಗಿಲ್ಲ
ಹಾ ಸರಿ ಸರಿ. ಎಲ್ಲ ಚೆನ್ನಾಗಿದ್ದೀರಾ.
ಹಾ ಇದೀ ನೀವು.
ಹಾ ನಾವ ಹೆಂಗ ಹಂಗಿದ್ದೀವಿ. ಹ್ಮ್.
ನಿಮ್ಮ ಅಣ್ಣ ಎಲ್ಲಿ ಓದದು.
ಅಲ್ಲಿ ಅನುರಾಳಿ ಜಗೋಡ.
ಏನ್ ತಗೊಂಡಿದಿದ್ದಾರೆ.
ಹದು ಬಿಕಂಮ್
ಎಲ್ಲೋಗಿದ್ದಾರೆ ಇವಾಗ.
ಮನೆಯಲ್ಲೇ ಇದ್ದಾರೆ.
ನೀವು ಹಸು ಮಿಸ್ತೀರಾ
ಹ.
ನಿವಾಸು ಮೇಜತಿರ.
ಹಲಾ.
ನೀವ್ ಅರಸು ಮ ಎಸ್ತಾ ಇದೀರಾ.
ಹಾ ನಾವವು ಸುಮಸ್್ತಾ ಇದ್ದೀವಿ. ಕಾಲೇಜ್ಿಗೆ ಹೋಗಿ ಬಂದವಿ.
ಹಾ.
ಹ್ಮ್.
ಇ ನಿಮ್ದು ಕ್ರಿಕೆಟ್. ಯಾವ್ ಟೀಮ್ ಇಷ್ಟ ನಿಮ್ಗೆ.
ಆತೀ ಬಿಿ ನೀವು.
ನಾವ್ ಆರ್ತ ಬಿನಿ ಹೆಂಗ ಈ ಸರ ಫೈನ ಆ ಬಂದ್ಬಿಟ್ಟಿದ್ದೀರಾ.
ಹ ನನ್ ಸಿ ಎಸ್ ಕೆ ಮನೆಗೆ ಹೋಗ್ಬಿಡ್ತ ನಮ್ಮನ್ನ ನಮ್ಮನ್ನ ಸಿ ಎಸ್ ಕೆ.
ನಿಮ್ಮ ಅಣ್ಣ ಬೇರೆ ಕಾಲ್ ಮಾಡ್ತಾನಲ್ಲ.
ನಮ್ಮನಾಗಲ್ ಮಾಡ್ತಾನ.
ಹ್ಮ್ ಮಾತಾಡಿ ಮಾತಾಡಿ ಇನ್ನುೂ ಹತ್ತು ನಿಮಿಷ ಆಗಿಲ್ೋಳ.
ಹಾ. ನಮಗೂ ಮಾಡ್ತಾ ಇದ್ದೇ.
ಹ್ಮ್ ನ ಇವತ್ತು ಉಡ್ಗಿ ಕಳಜ. ಕಾಲೇಜ ಸೇರ್ಸಮ್ಮಂತ ಹೋಗಿದ್ವಿ.
ಹಾ.
ನೋಡಿದ್ರೆ ಎಲ್ಲಾ ಆರ್ ಸಿ ಬಿ ಆರ್ ಸಿ ಬಿ ಅಂತಾನೆ ಬರ್ದಾರೆ ಇದೆ ಗೋಡೆಂಬಲ್ ಎಲ್ ನೋಡಿದ್ರು ಆರ್ತೀವಿ ಅಭಿಮಾನಿ ಇವತ್ತು ಹಾ ಸಿ ಎಸ್ಗೆ ಮನೆಗೆ ಹೋಗ್ಬಿಡ್ತಲ್ಲ ಈ ಸಲ ಕಪುಡಿಯದ ಆಡ್ತೀವಿಿನ ಬಿಡಿ
ಹಾ
ಎರನೇ ಕಪ್ು ಬ್ಯಾಕ್ ಟು ಬ್ಯಾಕ್ ನಮ್ದೇ ಕ್ರಿಯೇಟ್ ಮಾಡ್ತಾರೆ ಇವತ್ತ ಚಿಕ್ಕ ಹುಡ್ಕನ್ ಗುಂಬ ಚಿ ಹುಡುಗ ಜಿ ಆರ ಆರ್ಗ ಮತ್ತೆ ಜಿಟಿ ಐತ ಇಲ್ಲ ಅದರಲ್ಲಿ ಚಿಕ್ಕ ಹುಡ್ಗ ಸತಾಗಾಗಿ ಆಡ್ತಾವಣಿ
ಹಾ
ಏನ ಇಪ್ಪತ್ತೊಂಬತ್ ಬರಲಿಿ ತೊಂಬತ್ತೇಳು ಹೊಡದವನಿ
ಹಾ ಸಾಕು
ಹ ಅಂತ ಎಸ್ ಆರ್ ಎಚ್ ಟೀಮ್ ನೇ ಬೆಳಸ್ಬಿಟ್ಟ ಅವ್ನ ನೋಡಮ್ಮ ನಮ್ಗ್ ಫೈನಲ್ ಬಂದ್ರೆ ನೋಡ ಅವ ಅವ್ನ ಜೊತೆ
ಯಾವತ್ತು ಫೈನಲ್
ನಾಳೆದುು ಹಿ ಆಾನುವಾರ
ಹಾ ಇವತ್ ಯಾವ್ದ ಅದು
ಇವತ್ತು ಗುಜರಾತ್ ಮತ್ತೆ ಆರ್ಾರ ಇವತ್ ಆಡೋದು ಯಾವ್ದ ಗೆಲ್ತದೋ ಅದ್ ನಮ್ಮ ಮೇಲೆ ಫೈನಲ್ ಬರ್ತದೆ
ಹಾ ಹಾ
ಇವತ್ತು ಯಾರ ಗೆಲ್ತಾ ನೋಡಮ
ಯಾರೋ ಒಬ್ರು ಗೆಲ್ಲಿ
ಯಾರ್ ಗೆದ್ರು ಸ ನಮ್ದು ಹುಡುಗರು ರೆಡಿಯಗಿದರೆ ಯಾರ್ತೀವಿ ಹುಡುಗರು
ಇಲ್ಲಿ ಇರ್ಲಿ ಒಳ್ಳೆದ ಹಾ ಅವ್ರ
ಹ್ಮ್
ಹ್ಮ್
ಹ ನಿಮ್ಗೂ ಕಾಳ ಸ್ಟಾರ್ಟ್ ಆಗುತ್ತೆ ನಮ್ಗೆ ಮುಗಿಯತ ಇನ್ನೊಂದು ತಿಂಗಳು
ನಂಗ
ಹಾ ನಿಮ್ ಫ್ರೆಂಡ್ಸ್ ಎಲ್ಲಾ ಅವ್ನು ಯಾರೋ ಇನ್ನೊಬ್ಬ ಸಂತೋಷ ಇದನಾನ ಅವ್ನು ಓಕಿ ಅನ್ನ ವರೋ ಎಲ್ಲಾ ಭೂಪತಿ ಜೊತೆನೆೇ ಹೊಯ್ತೀನಿ ಹೊಯ್ತೀನಿ ಅಂತಾನೆ
ಬರಲ್ವಾ
ಹಂಗಂತ ಹೇಳ್ತಾನೆ ನೀನ್ ಕಾಲ್ ಮಾಡಿ ಕೇಳಳ್ ನೋಡ್ಬೇಕಿತ್ತು
ಹ್ಮ್ ಅವನೆಲ್ಲಲ್ಲ ಹೋಯ್ತಾನೆ ಇಲ್ಲೇ ಬರ್ತಾನ ಕೊಲೆಗಳಿಗೆ
ಅಪ್ಲಿಕೇಶನ್ ತಗೊಂಡಂತ
ಇನ್ನು ಇಲ್ಲ
ಆ
ತಕೊಂಡ್ರೆ ಹಾ
ನಿನ್ ಹತ್ರ ಬಂದ ತಕೊಂಡ್ವೇನು ಹಾ
ಹ್ಮ್ ಹ್ಮ್
ತಗೊಂಡಿಲ್ವಾ
ಎತ್ಕೊಂಡ್ ಬಂದ್ ಕೊಡ ಅಂದ ಬೇಕಾದ್ರೆ ಬಂದ್ ಇಷ್ಟ ಕೊಳ ಅಂತ ಹೇಳ್ದ ಏನ್ ಮಾಡ್ತಾನೋ ಗೊತ್ತಿಲ್ಲ ಏನ್ ಮಾಡ್ತಾನೋ ಗೊತ್ತಿಲ್ಲ ಸರಿ ಸರ್ಟ್ಯಾ ಬಾಯ್ ಹಾ ನಾಳೆ ಮಾಡ್ತ
ಸರಿ ಸರಿ ಇರೀ ಇ ಯಾಕ್ ತರ ಕೊಡ್ಬೇಕಂತ ಗೊತ್ತಿರೋರ